ಹಲೋ ಏನ್ ಮಾಡಾತ್ತಿರಾ.
ಏನಿಲ್ಲ ನೋಡ್.
ಅಂಗಡ್ಯಾಗ್ ಕುತ್ತಿರೇನ್ ಹ್ಮು ಊಟ.
ಊಟ ಆಗ್ಯದ ಮಧ್ಯಾಹ್ನ ಆಗ್ಯದ ಅಂತ.
ನಮ್ದೇನ್ ಆಯ್ತ ಮಧ್ಯಾಹ್ನ ಪಪ್ಪಾ.
ಪಪ್ಪಾ
ಇಲ್ಲಿಗೆ
ಆ ದೇಸಾಯಿ ಪಪ್ಪಲ್
ಅದ ಮಿಲ್ಲಿಗ್ ನೀ ಹೋದಿ ಅಂತ ಅಂದ್ರ ಫೋಟೋ ಹೊಡದ ಹಾಕ್.
ಹಾ ಆಯ್ತ ಈಗೇನ ಸುತ್ತ ಕಾಂಪೌಂಡ್ ಕಟ್ಟಕತ್ತಾರ.
ಇನ್ ಕಾಂಪೌಂಡ್ ಏಳು ಎಕರೆ ಫುಲ್ ಅದೇ ಮಾಡಾತ್ತಾರ.
ಹಾ ಏಳ್ ಎಕರೆ ಫುಲ್ ಕಾಂಪೌಂಡ್ ಕಡ್ತಾರ.
ಹಾ ಹಾ.
ಈ ನಾಲ್ಕೆ ಇಲ್ಲ ನಾಕ ಎಕರೆ ಕಟ್ತಾರೆ ಈ ಇನ್ ಸ್ವಲ್ಪ ಬಿಡ್ತ ಒಟ್ಟ ಐದ ಎಕರೆ ಆರ್ ಎಕರೆ ಕಟ್ತ ಕಟ್ತಾರೆ ಹಾ ಏಳ್ ಎಕರೆನು ಕಟ್ಟತಿರ್ಬೋಕ್ ಕಟ್ಟಿದಕ್. ಮತ್ತೆ ಯಾಕ್ ಸುಮ್ಮ್ ಅ ಹೈರಾಣ ನಾಕ್ ಎಕರೆದಾಗ್ ಮುಗಿತದ.
ನಾಕ್ ಎಕ್ರೆದಾಗ ಮುಂದ.
ಮುಂದ ಅ ಅವ್ ಉಳ್ದಿದು ಏನ್ ಅ ಬೇರೆ ಮತ್ತೆ ಬೇರೆ ಯಾವನ ತೊಗರಿ ಗೀಗರಿ.
ಹ್ಮು ಹ್ಮು ಹ್ಮು.
ಮತ್ತೆ ಏನೋ ಹತ್ತಿದ ಏನೋ ದೊಡ್ಡು ದೊಡ್ಡು ಗಿರಣಿ ಬೇಕಾಯತ್ಂದ್ರ ಮತ್ತ್ ಇನ ಜಾಗ ತಗೋದ ಇನ
ಹ್ಮು ಹ್ಮು ಹ್ಮು.
ಹಾ ಈಗ್ ಎಷ್ಟ ಹಡೆ ಹೋಗ್ಯಾರ
ದಿವಸ ಕರ್ಕೊಂಡು ಹೋಗಿರ ಬಡೆ
ಹ ದೇಸ ಅವ್ ಮನೇಲ್ಲ ಜಾಗ ತೋರಿಸಸಿರ ಜಾಗ ತೋರ್ಸಿಲ್ಲ ಅವಊರ್ ಮನೆಗ್ ಹೇಳಕತ್ನಾವ
ಹ್ಮ್
ಅ ಸ ಬಿಡಲ್ಲ ಮತ್ತೆಕತ್ ತಗೋ ಕರ್ಕೊಂಡ ತೋರ್ಸಕಂತ ಹೋದ್ರ ಜಾಗ ಯಾರ ಬಂದ ಕೂಡ ಬರ ಹೇಳ್ತಾರ ಜಾಗತ್ತರ್ ಸೇರನ್ ಜಾಗತ್ತರ್ ಸೇರೇನ್ ಇದೇ ಮಾತಾಡಕತ್ತ ಗಾಡ ಕಿರಿಕಿರ ತುಂಬ ಕರ್ಕೊಂಡ್ಗ
ಹ್ಮ್ ಹ್ಮ್
ಹ ಹ್ ಜಾಗ ತೋರ್ಸನ್ ನೋಡಿ ಎಷ್ಟು ತ ಮಾಡ್ತಾರೆ ಅವನು ಕಾರ್ನಿಗೆ ಹಬೋದು ಇಪ್ಪಾಗ ಇ ಯಾವಾಗ ನಾಕ ಸೈತಿ ನೋಡಿದೆ ಇಲ್ ಪಪ್ಪ ಮುಂದ ಕುಡ ತ ಹಿಂದ ಕೊಡಲ್ಲ ಸೀದಾ ತಾನೇ ಒಗ ಬಿಡತಫ್ರೆಂಟ ಇಲ್ರಿ ನೀವು ಕೊಡ್ರಿ ಅಂತನಲ್ವಾ ಸೀದ ಹೋದ ಜೋರ್ ತಗ ತಮ ತನಗ ಹ
ಕ್ರೀಟ್ ಅದಾಗ
ಹಾ ಇಲ್ಲ ಹೋಗ್ ಕಡಿ ಅಂತ ಪಾರ್ಸಿನರ್ದಾಗ ಆಯತು ಇದ್ರಾಗಯತ
ಹ್ಮ್
ಹೋಗ್ ಕುಡ್ರಿ ಅಂತ ಅನಲ್ ಆಯ್ ಸೀದ ಹೋದ್ನ ಎದ್ದನ ಮುಂದೆ ಯ ಯಾರ ಇರ್ಲಿ ದೊಡ್ಡೋರು ಈ ವಕೀಲ್ ಸಾಬ್ನ ಯಾರ ಇರ್ಲಿ ಇವು ಕೂಡ ನಿಂದ್ರಲ್ಲ ಆಯ್ತು ತ ಕಣ್ಸವ ಕುಂತ್ ನಾನ ಆಯ್ತು ಯಾರ ಕೂಡ್ರಿದ
ಹ್ಮ್
ಒಟ್ಟ ಮುಂದೆ ಬುನಿಗೆ ಯಾರು ಬರ್ಲಿ ಬಿಡ್ಲಿ ಆ ಕಡೆ ಚಾಣ ಕೊಡ್ರರು ಮನೆ ಒಂದ ಶಾಮಿಗೌಡರು ಮುಂದ್ ಬಿಡ್ತಾರ ಪಪ್ಪ ಯಾವಾಗನ
ಹ್ಮ ಹ್ಮ್
ಬಿಡ್ಲಿಲ್ಲ ಶಾನಗಳ ಕುಡಸ ಅವನ ಕುಂತ ಮುಂದ್ ನಿಕ್ಕಲ್ ಗಡಿ ಯಾವದದು ಹ ಪುರ್ದ ಕಸಿ ಇಲ್ಲ ಇ ಬಪ ಜಾನಗಡ ಪಪ ಎ ಕಾಯ ಕು ಕುಡಚರ್ರುವ ನೀ ಈ ಹೋಗ್ಯಾರ ಕಣ ತ ಮಡಿಕ ಮತ್ತೆ ಬ ತೋರ್ಸಿಲ್ಲ ತೋರ್ಸಿ ತೋರ್ ಜಕ್ಕೆ ಹೋಗ್ಬಿಡ್ತಾನ ಆ ಹೂವದಂತ ಮತ್ತ ನಾಳ ಪ ಓತ ಗುರುಬರ್ ಹತಾರ
ಹ್ಮ್
ಅಪ್ಪೂನು ಎಕ್ಸಾಮ ಆದದ ನಾಳೆ ಇವತ್ತು ಇವತ್ತು ಬರಕತ್ತರ ಅದೇ ದಾರಿಗ ಅದ ಒಂದ್ರ
ನಾಳೆ ಕರ್ಕೊಂಡ್ ಬರ್ತಾರ ಅವನ್ನಪ್ಪಗ
ಹಾ ನಾಳೆ ಬರ್ತದ ಅಕ್ಕು ಐದ್ ಗಂಟೆ ಬಿಡ್ತದ ಹ್ಮ ರೋಡಿಗೆ ರೋಡ್ ಲನೂರು ಐ ಐನೂರು ಮೀಟರ್ ಅದದು
ಹಾ
ರೋಡ್ಲ್ ಸಿವ್ ಐನೂ ಮೀಟರ್ ಇಲ್ಲ ಒಳಗೆ
ಹ್ಮ ಹ್ಮ ಹ್ಮ
ಅ ನಲ್ಲ ಇತೇನೆ ಎನಿ ಟೈಮ ಹ್ಮ್ ಅಲ್ಲೇ ಏನ ಕೆಲ್ಸ ಕೆಲ್ಸ ಅಲ್ಲೇ ಮಾಡ್ಕಂತ
ಹ್ಮ್
ನಾನೆ ಸಾಬಗೊ. -
ನನಸಾಬ ಎಲ್ಲಿದನ್ ನಾನಸಾಬ್ ಮಾತಾಡ ಜೋಡ್ ಫುಲ್
ಅಲ್ಲೇ ಮಿಲ್ಲಿಗೆ ಅವಂದೇ ಜವಾಬ್ದಾರಿ ನಾನಸಬ್ ಅಲ್ಲಿ ಒಂದ್ ತಿಂಗ್ಳ್ ಈಗ ಅಲ್ಲೇ ಪಗಾರ
ಅಲ್ಲೆ ಪಗಾರ್ ಕೊಡತ್ತಾರ ನಾನಸಬಗ.
ಹ್ಮ ಆದ್ರ ಈಗ ಮತ್ತೆ ಒಂದ್ ತಿಂಗಳಾಯ್ತು ಎಲ್ಲಾ ಅವನ ಕಾಯಿಕೊಂಡ್ ಕೂಡಕತ್ತಾನೆ ಎಲ್ಲ ಈಗ ಮಾಲಿಗೇಲ್ಲ.
ಎಷ್ಟ್ ಕೊಡ್ತಾರ.
ಎಷ್ಟ ಕೊಡ್ತಾರ ಬಸ್ಸಣ ಗೊತ್ತು ಅವನಿಗೆ ಗೊತ್ತು ನನಸಾಬಗ. ಕೇಳಿದ್ಯಾ ಇಲ್ಲ ಗೌಡುಗ ಗೌಡು ಗೌಡು ಗೊತ್ತಪ್ಪ ಅಂತಂದ.
ಹ್ಮ
ಗೌಡ ಎಕ್ಷಣ ಕೊಡ್ತಾನೆ ಇಷ್ಟೆ ಚಂದ
ಇಲ್ಲ ನಮ್ಮನೆ ನಿಯತ್ತನಂದ ಕೊಟ್ಟಿರ್ತು- -
ಹಾ ಅದೇ ನಮ್ ಮನೆ ಮನೆವರ್ ಇದ್ದಾಗನ ಅಂತ ಅವ ಅದ ಬಸ್- - ಡ್ರೈವರ್ ಇದ್ದ ಬುಟ್ಗೇಶ್ ಬದಾನ್ - ಕೆ ಸ ರ್ ಟಿಸಿ ಬಸ್ಸು ಬುಟ್ಟು ಬಂದಾನ್ ಇಗ. ಹಾ ಕೆ ಸಾರ್ ಟಿ ಸಿ ಓಡ್ಸ ಕಂತೆ
ಅದು ಬಿಟ್ಟು ಕೆ ಎಸ್ ಆರ್ ಟ ಸಿ ಒಡ್ಸತನೀಗ.
ಹಾ ಕ ಸಾಲಿ ಬಸ್ಸಬುಟ್ಟು.
ಶಾಲಿ ಬಸ್ಸ ಬಿಟ್ಟು ಮತ್ತೆ ಬೆಂಗ್ಳೂರ್ ಹಯ್ದ ಬ ಬೆಂಗ್ಳೂರ್ನಾಗ ಓಡ್ಲ ಬ ಇದ್ದ.
ಹ್ಮ್
ಅಲ್ಲಿ ಅವು ಬಸ್ ಇರ್ತಾವಲ್ಲ ಅವು. ಅದದು ಸಿಟಿ ಬಸ್ ಅಲ್ಲಿಂದ ಬಂದು ಕೆಸ್ ಆರ್ ಎಸ್ ಇಡ್ದ
ಹಾ
ಕೆ ಸಾರ್ ಟಿ ಸಿ ಬಿಡ ನ ಅವೆಲ್ಲ ಗುದ್ದಿದ್ರವಲ್ಲ ಅವ್ರಿಗೆ ಅವ್ರಗೆ ಬಿಳಿಕತ್ ದ್ ರೊಕ್ಕ. ಸುಮ್ನೆ ಹಾಕಿದ್ರ ಹೈರಾಣ ಪಗಾರ ಇಲ್ಲ. ಹಾ ಪಗೋರೆಲ್ಲ ಅಷ್ಟತರ ಸಣ್ಣೆ ಯಾಕಂತ ಈ ಮೆಲ್ಲಿಗೆ ಬರಕತ್ ಹೇಳ್ಯ ಬಸ್ಸಾನ ಹೇಳ್ದ.
ಹ್ಮ್
ಅವಲ್ಲ ತಗೊಂಡ್ ಒಂದ ಒಂದ್ಐದ್ ತಿಂಗ್ಳ ನಟಿಗೆ ಅವ್ನಿಗೆ ಇಟ್ಟಾರೆ ಈಗ.
ಊರಿಗೆ ಹೋತನ ಮತ್
ಹಾ ಉರಿಗ್ ಬರ್ತಾನೆ ಕೆಲ್ಸ ಈಗ್ ನಡ್ಲಕ್ತ್ತ ಈಗ ಅಲ್ಲೇ ಇರ್ತಾರ.
ಹ್ಮ್
ಮುಂದೆ ಎಲ್ಲ ಆಯ್ತ- ಅಂದ್ರ ಅಲ್ಲೆ ಎಲ್ಲ ಭೀಮಾನಟ್ಟಿಗೆಗ್ ಒಬ್ಬನಿಗ್ ಹೇಳಿವಿ.
ನಿಮಾಣ್ಗ -
ಹ ಪಾಪ ಮೊ ನಮ್ಮರ ಮತ್ತೆ ಅಲ್ಲಿ ಕೈ ಬೆಕ್ - ಕೆಲ್ಸ ಇರ್ತಾವ ಹೆಂಗಿದ್ರ ಓದೆ ಅದ ಸ್ವಲ್ಪ್ ನಾಲೆಜ್ ಇರ್ತದ ಅಲ್ಲಿ ಏನ ಒಂದು ಇನ್ನೊ ಬಾಳ ಮಂದಿ ಬೇಕ್ ಕೆಲ್ಸಕ್ಕಲ್ಲಿ ಸುಮ್ನ ನಮ್ಮರ್ ನಮ್ಮರಿ ಕುಂತ ಮಾಡ್ತಾನ ಎಷ್ಟರ ಕೊಟ್ರ ಆಯ್ತಂದ ಬಾ ಅಂತಂದಿ. ನೀ ಮೊನ್ನೆ ಬಂದಿದ್ದ. ಒಪ್ಪನೇ ಬಸಣ್ಣ ಫೋನ್ ಮಾಡಿ ಭೀಮಳ ಒಮ್ಮನಿಗೆಗ್ ತಗೊ ಅಂತಂದ್ರ.
ಪಪ್ಪಾ -
ಹಾ ಆಯ್ತು ಅವ ಸ್ವಲ್ಪ ಕೆಲ್ಸ ಸ್ಟಾರ್ಟ್ ಅಲ್ಲಿ ತಗೊಂತಂದ್ರೆ. ಇನ್ನೊಂದು ಹದ್ನೈದು ದಿವಸ ಹೋಳಿ ಇಕ ಮಾಡಕ್ ಬೇಕಲ್ಲ ಯಾರನ್ನ..... ಯಾರಾರ ಮಾರಬ ಆ ತಿಿನೋಐತ ಮೂರ್ ನಾಲ್ಕು ತಿಂಗಳ ಮುತ ನಿ ಈಗ
ಹ ಇನ್ನು ಮೂರನಾಲ್ಕ ತಿಂಗಳು.
ಹ್ಮ್ ನಾಕರ್ ನಾಕೈಐತ್ ನಾಕಾ ನಾಕವರೆ ತಿಂಗಳ ಮಗಿತ. ಚ ಅವತ್ ಮೂರ್ ತಿಂಗಳು ಇಡ್ದಾರ ನಾಲ್ಕವರೆ ತಿಂಗಳು ತೊತರ. ಸರಿ ಕಾಲ ಅಂತ ಎಲ್ಲಾ ಸುತ್ತತ ಕಟ್ಲಾಕ್ತಾರ ಈಗ ರಾಲ್ ಕತ್ ಮಾಡ್ಲಾಕತಾರ ಅವು ಇವೆಲ್ಲಾ.
ಹ್ಮ್
ನಾವವು ಎಡವಾರ ಆಯ್ತ ಹೋಗಬೇಕ ಹೋಗ್ಬೇಕಕ್ಂದ್ರೆ ಹೋಗಕೆ ಆಗಿಲ್ಲ.
ಹ್ಮ್
ಈ ಕಡೆ ಹೋಗ್ಬೇಕ ಕನ್ನಡಿಗೆದನರು ಯಾದ್ಗಿರಿಗ ಬರ್ಕೊಂಡು ಹೋಗರು. ಯಾದಗಿರ ಗಡಿ ಕಡೆ ಅಯ್ಯ ಒಟ್ಟು ಹೋಗಕ ಆಗಿಲ್ಲ. ನೀ್ ನಾಳೆ ಹೋದ್ರೆ ಹೋಗ್ಬೇಕು ಇಲ್ಲಾಂದ್ರೆ ಆಯ್ತ ಊರಿಗೆ ಹೋದ ಎಲ್ಲಾರ.
ಹ್ಮ್ ಹ್ಮ್ ಇನ್ನು ಬರ್ತಾನಂತ ನಾಳಿಗೆ.
ಹೌದಾ ಇನ್ನೆ ಫೋನ್ ಹಚ್ಚಿದ್ದೆ ಇಲ್ಲ ನಾಡ್ರೀಚಿಬಾಲ್ ಬರ್ಲತ್ತೆ ನಿನ್ನ.
ಹ್ಮ್
ನಾ ಇವತ್ತು ಇವತ್ತು ಬರವಲ್ಲೆ. ನಾಳೆ ಬರ್ತಾನೆ ಸಂಜಕ್ಕಿ. ಹೌದಾ ನಾಟರಿಜೈಬೆಲ್ ಬಂತ ನಿನ್ ಹೆಚ್ಚಿದ್ದೆ. ಮೆಸೇಜೆ ಇರತಾವ ನೋಡಿ ಹಚ್ಚಸ್ತರ ಅಂತಾ ನಾವು ಬಿಟ್ಟವಿ ಮೆಸೇಜಕಿದೆ ಹಾಕಿದರ ಮುಂಜಾನಲ್ಲಿ ಮುಂಸೇಜ ಮಾಡಿದರ ಏನ್ ಒಂದ ರಿಪ್ಲೈ ಇಲ್ಲ.
ಹ್ಮ್
ಏನ್ ಮೆಸೇಜ್ ನೋಡಿಲ್ಲ ನೀನ.
ಹ್ಮ ಹ್
ಹ್ಮ ಏನ್ ಮಾಡಾಕತ್ತಿರಿ..... ಹೊರಗ ಹೋಗಿರಿ.
ಏನ್ ಇಲ್ಲ... ಇಲ್ಲ. ಲದ ಹಾಸ್ಟೆಲಾದಗೆ... ಹಾಸ್ಟೆಲ್ ಮುಂದ ಗಾಡಿ ಓದಾಡ್ತಲ್ಲ.
ಹಾ ಅದೇ ಆರ ಶಬ್ದಕ್ಕೆ ಅ ಗಂಟೆ
ಹ್ಮ್ ಹರ್ನ್ ಇಲ್ಲೇ ಟ್ರೈನ್ ಅದೇನ ಟ್ರೈನ್ ಸೌಂಡ್ ಬಾರಿ ಕೇಳುತ್ತೆ.
ಎಲ್ಲಿ ಟ್ರೈನ ಇದೆ ಬಾಜುಕ್.
ಹ ಬಾಜನೆ ಇನ್ ಸ್ವಲ್ಪ ಹೆಂಗ್ ಗೊತ್ತೇನಾ ನಮ್ದೇನ್. ಕಾಂಪೊನ್ಡ್ ಬಿುಟ್ಟ ಇವ್ರ ಇವ್ರ ಮನಿಲ್ಲ ಅಲ್ಲಿ. ಯಾರೋಮ ನಮ್ಮ ಹಿಂದೊಂದ ಮನೇ ನೀ ಅಂಕಲ್ ಎಂದಿಲ್ಲ ಕಾರ್ ಅಂಕಲ್.
ಹಾ ಅದ ಬೃಸ್ಗರ ಶರಣಪ್ಪ.
ಹ್ಮ ಅಷ್ಟ. ಮತ್ತೆ ನೋಡ್ರಿ ಟ್ರೈನ್ ಹಂಗ ಸುರನಂಗ ಗೊತ್ತು.... ಹಾ ಸ್ವಲ್ಪ ಮುಂದೆ ಸ್ಟೇಷನ್ ಅದ
ಅಂದ್ರ ದ ದ ಧಾರವಾಡಕ್ಕೆ ಹೋಗು ಅಲ್ಲಿ ಇಳ್ದ್ ಬಿಡ್ಬೇಕು.
ಬರ್ಲಾಂಗ.
ಹಂಗ ಬರ್ಲ ಧಾರ್ವಾಡಾಗ ನ ಹುಬ್ಬಳ್ಳಿ ಆತಾ ಏನ್
ದಾರ್ ಧಾರ್ವಾಡಕ್ ಇದು ಬಸ್ ಟ್ರೈನ್ ಬರಲ್ಲ. ಈ ಸರಿ ಬಸ್ ಬುಕ್ ಮಾಡಂತನಿ ಪಪ್ಪಾಗ..... ಹ್ಮ್
ಅದು ನಿನ್ನೆ ಹಚ್ಚಿದಿದ್ದಾರೆ ಒಂದು ಬಸ್ ಬುಕ್.
ಬಸ್ತ್ ಏನ್ ಹೇಳಿಲ್ಲ ಬಸ್ ಈಗ ಎಕ್ಸಾಮ್ ಮುಂದಕ್ಕಾಗಗಿದ್ರು ಇಪ್ಪತ್ತೈದನೇ ತಾರೀಕ ಆಗಿದ್ರು ಮತ್ತೆ
ಏಕಾ
ಏನಪ್ಪಾ್ ಸ್ವಲ್ಪ ತಿಳವಲ್ತ್ ನಮಗ ಇವ್ರ ಏ ಏನ್ ಮಾಡಕತಾರ ಏನ್.
ಎಷ್ಟಿಕ್ಕಿದ್ದು ಎಕ್ಸಾಮ್ ಅದು
ಲಾಸ್ಟ್ ಇಪ್ಪತ್ತೆರಡಕ್ ಮುಗ ಹತ್ತೊಂಬತ್ತಕ್ ಮುಗಿತಿದ್ದವು ಸ್ಟಾರ್ಟಿಂಗ್
ಹಾ
ಹತ್ತೊಂಬತ್ತುಲೇಶಿ ಇಪ್ಪತ್ತೆರಡು ಮಾಡಿದ್ರು.
ಹಾ ಹ್ಮ್
ಇಪ್ಪತ್ತೆರಡುಲೇಶಿಂದ ಇಪ್ಪತ್ ಮೂರ್ ಮಾಡಿದ್ರು.
ಹಾ
ಇಪ್ಪತ್ ಮೂರಂದ ಇಪ್ಪತ್ನಾಲು ಇಟ್ರ ಇನ್ನೊಂದು ಎಕ್ಸಾಮ್ ಪೋಸ್ಟ್ಪೊನ್ ಮಾಡಿ
ಇಲ್ಲಿ ಲಾಸ್ಟ್ ಎಕ್ಸಾಮ್ ಹೆಂಗ್ ಮಾಡಕಾದ್ರ
ಹ್ಮ್ ಏನೇನ ಇಪ್ಪತ್ತೈದಕ್ ಇಟ್ರ ನೋಡಿ
ಮತ್ತೆ ಮುಂದಾಕಂಂಗನ್ ಮತ್ತೆ ಈ ಕಡೆ
ಏನೇನು ಗುರಿಯಬತ್ತ ಮಾಡ್ತಾರೆ
ಕೇಳೋಲ್ಲ ನ ಹುಡುಗರು ಯಾರು ಹೆಂಗೆ ಆಯ್ತಂತ
ನೀ ಯೂನಿವರ್ಸಿಟಿ ಲೇೇಶನ್ ಇರತ್ತಲ್ಲ ಕೇಳಕ್ ಬರ್ಲ ಇೇ ಕಾಲೇಜ್ವ್ರು ಮಾಡಿದ್ರಂದ್ರ ಕೇಳಕ್ ಕೇಳಬಹುದು ಯೂನಿವರ್ಸಿಟಿಲಿೇ ಕೇಳಕ್ ಬಾರಲ್ಲ
ಹಾ ಹಾ ಹಂಗಗೆತಿ ಈಗ ಏನಾದನ್ನ ನಾಳೆ ಇಪ್ಪತ್ ಇಪ್ಪತ್ತ ಎಡಕ ಇತ್ತಲ್ಲ ಹ್ಮ ಬರಬರದ್ವಿ ಯಾಕಂದ್ರೆ ಎಲ್ಲ ಎಲ್ಲಾ ಎಕ್ಸಾಮ್ ಈ ಇಪ್ಪ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರು ಎಲ್ಲಾ ಕ್ಯಾನ್ಸಲ್ ಆಗಿ ಇಪ್ಪತ್ ಮೂರಕ್ ಹೋಗ್ಯಾವ.
ಹ್ಮ್ ನ್ರ ಏನ ನೀಟ್ ಅಂತ ಏನ್ ನೀಟ್ ಸೆಲೆಕ್ಟ್ ಮಾಡಿರಪ್ಪಾ ನೀಟಿಗೆ ನಮ್ಗ್ ಸಂಬಂಧೇ ಇಲ್ಲ.
ಇಲ್ಲ ಅಂದ್ರೆ ಬ್ಯಥ ಸಂಬಂಧ ಆತವಾ ಇಪ್ಪತ್ತೊಂದಕ್ಕೆ ಲಾಸ್ಟ್ ನೀಟ್
ಹ್ಮ್
ಪತಾಳಿ ಕ ಇಳ್ಬೇಕಾಯ್ತ ಅವ್ರರು ಹ ಬರ್ತಾವ ನಾಳೆ ಹ್ಮ ನಾಳೆ ಬರ್ತಾವ.
ಆಯ್ತ್ ನಾಳೆ
ಅಕಿ ಹೋಗಕ್ ಯುದ್ದ ದೊಡ್ಡ ಯುದ್ದ ಆಗಿತ್ತು ಒಲ್ಲ ಅನ್ಸತೆ ಅಕಿಗಿ ಪೂರ್ತಿ ದೇಸಾಯ ಬಿಡ್ಲಿಲ್ಲ ಕಡೆಗೆ ಕೊಪ್ಪಕತ ದೇಸಂದ್ ಎಷ್ಟನ ಎಷ್ಟ ಹೇಳಿಲ್ಲ ಅವ ಏನ ಬರೋಬರಿ
ಮುನ್ನೂರ ಮ್ಯಾಲ ಬಂತನ
ಏನ್ ಅಂತ ಅಂತಾರ ಏನನ್ ನಾವ ನೋಡಿ ಕೇಳಿಲ್ಲ.
ಹ್ಮ ಹ್ಮ ರಿಸಲ್ಟ್ ಬಿಟ್ಟಿದ್ರಿಲ್
ಹ್ಮ್ ಬಿಟ್ಟಿದ್ರಿ ಅರ್ಧಂಬರ್ಧ ಚೆಕ್ ಮಾಡಿದ್ರಿ ಇ ನ ಚೆಕ್ ಮಾಡಿದಿಲ್ಲಾ ಒಂದೊಂದ್ ಸಬ್ಜೆಕ್ಟ್ ಅದಕ್ಕೆ ನಾವು ಕೆಸ ಹೋದ ನಾ
ಅಂದ್ರ ಮೇನ್ಲೇಶಿಂದ್ ರಿಸಲ್ಟ್ ಬಂದಿದ್ದಿಲ್ಲಾ ಇಲ್ಲಿ ಅರ್ಧ ಮರ್ದ ಚೆಕ್ ಮಾಡಿದ್ರಾನ
ಹಾ ಇಲ್ಲಿ ಅರ್ದ ಮೇನ್ಲೇಸಿಂದ ರಿಸಲ್ಟ್ ಬಿಟ್ಟಿಲ್ಲ ಯಾವದಾಗ ಬಿಡಕ್ ಹೋದರೀಗ್ ಎಕ್ಸಾಮ ಚ ನ
ಹ
ಹ್ಮ್ ಮೇನ್ ಲೈಸ್ ಬಿಟ್ಟಿಲ್ಲ ಅವರು ಅವಾಗ್ ಬಿಡ್ಬೇಕಾದ್ರೆಂದ್ ತಿಂಗ್ಗಳು ಬೇಕು ಮೇನ್ ಲೈಸ್
ಹ್ಮ್
ಇಲ್ಲ ಇವರು ಮಾಡ್ಯಾರ
ಇಲ್ಲ ಅಪ್ಪು ಮಳಣ
ಹಾ ಇಲ್ಲ ಕೆ ಅನ್ಸರ್ ನೋಡ್
ಹ ನಮ ದೋಸ್ತರನ ಎಂತ ಓದಲಾರ್ದವ್ರು ಎಷ್ಟ ಎಷ್ಟ ಮಾರ್ಕ್ಸ್ ತೆಗ್ದವುರ್ ಗೊತ್ತೇನಾ ನಾಕ್ನೂರು ನಾಕ್ನೂರ ಐವತ್ತು ಇದಾರ ಹ್ಮ್ ನೀಟೇ
ದೈವಪ್ಪ ಹ
ನಾಕ್ರ ಐವತ್ತಗದಾರ ಫುಲ್ ಖುಷಿ ಆಗಾರ ಅಷ್ಟೈತ್ತಗ ಗದಲ ಆಗ್ಬಿಡ್
ಈ ಇವರ್ ಸಾಯನು ಇವ ಹಾ ಇದೇಂಗ ಗೊಮ್ಮಾರ
ಅದೇ ಫುಲ್ ಇದಾಯ ಬಿಟ್ರಪ್ಪ ಅವ್ರು
ಆಯ್ತು ಆಮೆ ಮಾಡೆ ಕೆಲ್ಸ
ಹಾ ಹ ಆಯ್ತಾ